ಹಲೋ. ಹಾ ನಮ.
ಅಲೋ ಕೇಳಸ್ತಾ ಇಲ್ವಾ. ಹಾ ನಮಸ್ಕಾರ ಮಾತಾಡಿ ಆ ಏನ್ ಮಾಡ್ತ. ಹ. ಆರಾಮು ನೀವು. ಹಾ ಹ ಹ ಊರು ತಿಂಡಿ ಆಯ್ತಾ.
ಮ ನಿಮ್ದು.
ನಮ್ದು ಆಯ್ತು ಏನು ವಿಶೇಷ.
ಏನಿಲ್ಲ ಹೇಳೇಳ್ ಬರ್ಲ.
ಹ್ಮ್ ಸರಿ. ಸರಿ ನಮ್ಮದ್ದು ಏನು ಇಲ್ಲ ನಾವು ಸುಮ್ನೆ ಹೀಗೆ. ಹಸುಗಳನ್ನ ಮೇಯಿಸಕೊಂಡು ಬಂದಿದ್ದೀವಿ ನಾವು ನಮ್ಮ ಗೆಳ ಎರಡನೇ.
ಹೌದಾ. ಹ್ಮ್ ಹ್ಮ. ಮತ್ತ ಏನ್ ತಿಂದ್ರಿ.
ನಾವು ಚಪಾತಿ ಜೊತೆ. ಜೆಗೆ ಸಾಗು ತಿಿಂದ.
ಹ್ಮ್ ಹ್ಮ್. ಇನ್ನನೆ ಅನ್ಕೊತಾ ಇದ್ದೆ ಅಂದ್ರೆ ಒಂದು ಅಂದ್ರೆ ಬೇಸಿಗೆ ಕಾಲ ಹೋಗಿ ಮಳೆ ಕಾಲ ಬರ್ತಿದೆ ಹುಷಾರ ಏನ್ ತಪ್ಪಿಲ್ಲ ಪರವಾಗಿಲ್ಲ ಈ ಸರಿ ಅನ್ಕೊಂಡೆ ಆಗ್ಲೆ ನೆಗಡಿ ಸ್ಟಾರ್ಟ್ ಆಗ ಹೋಗ್ಬಿಟ್ಟಿದೆ ಆಗ್ಲೆೇ ನೆಗಡಿ ಶುರುವಾಗಿದೆ.
ಹೌದೌದು ವಾತಾವರಣ ಹಂಗಿದೆ ಬಿಡಿ ನಮಗೆ ತುಂಬಾ ಬಿಸಿಲು. ಅದ.
ಹ್ಮ್ ಹ್ಮ್. ಮತ್ತೆ ಹ್ಮ ಏನಿಲ್ಲ ಹೇಳ್ಬೇಕು.
ಹ್ಮ್ ಮತ್ತ. ಇಲ್ಲ.
ಹ್ಮ.
ನೀವ್ ಹೇಳಿ ಕೇಳುವ.
ಏನೇನ್ ಕೆಲ್ಸ ಹೇಳ ಅಂದ್ರೆ ಏನೇನ್ ಕೆಲ್ಸ ಮುಗಸುದ್ರಿ ಇನ್ನು.
ಇನ್ನು ಮಳೆ ಬರುವ ಬರುವ ತನಕ ನಾವು. ಮಗ ಎಂತೂ ಏನು ಕೆಲಸ ಇರೋದಿಲ್ಲ ಈ ಕಡೆ.
ಹ್ಮ್ ಹ್ಮ್ ಅಂದ್ರೆ ಸಂಜೆವರೆಗೂ ಆ ಅಲ್ಲೇ ಇರ್ತೀರಾ ಎಲ್ಲಿದ್ದೀರಾ ನೀವು.
ನಾವವು ಹೊಳ್ಳದತ್ರ ಇದ್ದೀವಿ ಸಂಜೆ ಅಂತಿಲ್ಲ ಮಧ್ಯಾಹ್ನ ಬಿಸ್ಲಾದಂಗೆಲ್ಲ ನಾ ಒಣ ಹಾಸಸುಲ್ ಕೊಂಡು ಹೋಗಿ ನೀರು ಕುಡಿಸ್ತೀವಿ ಹ್ಮ್
ಅಂದ್ರೆ ಏನು ಅಂದ್ರೆ ಏನ್ ಜಂಜಾಟ ಇಲ್ದಿರೋ ಅಂತ ಜೀವ್ನ ಆಹ ಅಂದ್ರೆ ಇದಾಗ್ಲಿಬೇಕು ಇದ ಇ ಅಂತ ಅಂದ
ಅರ್ಥ ಆಗಿಲ್ಲ
ಹ ಅಂದ್ರೆ ನಿಮ್ದು ನಿಮ್ದು ಏನು ಜಂಜಾಟ ಇಲ್ದಿರೋ ಅಂತ ಕೆಲ್ಸ ಅಂತಂದೆ
ಹಂಗೆ ಹೌದು
ಹೌದು
ಅದೇ ಒಂಥರ ಚೆನ್ನಾಗ್ ಅನ್ಸುತ್ತೆ
ಹೌದೌದು
ಹ್ಮ ಮತ್ತೆ
ಮತ್ತೆ ಏನಿದೆ ವಿಶೇಷತೆ ನೀವು ಹೇಳ್ಬೇಕ
ಅಂದ್ರೆ ಆ ದಸರಾ ಹಬ್ಬ ನಿಮ್ಮ ಕಡೆ ಹೆಂಗ ಮಾಡ್ತಾರೆ ಅ
ನಮ್ಮ ಕ ಹಬ್ಬ ಅನ್ನೋದು ಒಂಬತ್ತು ದಿನಗಳ ಆಚರಣೆ ಮಾಡುದು
ಹ್ಮ
ಮುಖ್ಯವಾಗಿ ಆ ಒಂಬ ದಿನಗಳು ಗಳಲ್ಲಿ ನಾವು ಒಂದೊಂದು ದಿನ ಒಂದೊಂದು ವಿಧವಾದ ದೇವತೆಗಳಿಗೆ ಗ್ರಾಮ ದೇವತೆಗಳಿಗೆ ಪೂಜೆನ ಪೂಜಿಸ್ತೀವಿ ಹ ಅಂದ್ರಲ್ಲಿ ನಮ್ಮಲ್ಲಿ ಇಲ್ಲಿ ನಮ್ಮ ದೇವರುಗಳನ್ನ ಮುಂಬತ್ತು ದಿನಗಳ ಕಾಲ ಚಟ್ಟಕ್ಕೆ ಅಂದ್ರ ಪಟ್ಟಕ್ಕೆ ಕೂರ್ತೀವಿ ಚಟ್ಟ ಕಾಲ
ಚಟ್ಟ ಎಷ್ಟು
ಹೌದ ಹೌದು ಪಟ್ಟಕ್ಕಿ ಪಟ್ಟಕ್ಕೆ ಕೂರಿಸ್ತೀವಿ ಅದ ನಂದ ತರ ಹ್ಮ್ ಹ್ಮ ಅದು ಅದು ಮತ್ ಫ್ರೀ ದಿನ ನಾವ ಎಲ್ಲಾ ಎತ್ಕೊಂಡು ಹೋಗ ಗಿಂದ ದೂರದ ಒಂದು ಹೂವಿನ ಆಚೆ ಹ ಅದನ್ನು ಬಿಲ್ಲು ಬಾಣ ತಗೊಂಡು ಒಂದು ಹೂವಿನ ಹಾರ ಗಿಡಕ್ಕೆ ಕಿ ಕಟ್ಟಿ ಅದನ್ನ ನಾವು ಬಿಲ್ಲಿನಲ್ಲಿ ಬಿಟ್ಟು ಅದನ್ನ ತೆಗೆದುಹಾಲಾಗುತ್ತೆ ಹ್ಮ್
ಆಯ್ತು ಅಂದ್ರೆ ನೀವ್ ಯಾವ ಇವತ್ತಾದ್ರು ಅದು ಮೈಸೂರು ಅಂದ್ರೆ ಮೈಸೂರ್ ದಸರಾಗ ಯಾವತ್ತಾದ್ರು ಹೋಗಿತೀರಾ ಅಂದ್ರೆ ಯಾವತ್
ಅಯ್ಯವು ನಮಗಿ ಇನ್ನೂ ಅಷ್ಟೊಂದು ಭಾಗ್ಯ ಸಿಕ್ಕಿಲ್ಲ ಬಿಡಿ ಹೋಗುವ ಅಂತ
ಹ್ಮ ಅಂದ್ರೆ ಎಲ್ಲಾ ತುಂಬಾ ಹೇಳ್ತಿರ್ತಾರಲ್ಲ ಅದ್ರ ಬಗ್ಗೆ ಅಂದ್ರ ಚೆನ್ನಾಗ್ ಅನ್ಸುತ್ತೆ ಅದೇನ್ ಜಂಬೂ ಸವಾರಿ ಎಲ್ಲಾ ಇರುತ್ತೆ ಊರೆಲ್ಲಾ ಮ ಮೆರವಣಿಗೆ ಮಾಡ್ತಾರೆ ಅಂತೆಲ್ಲ ದೂರದರ್ಶನ ನೋಡಿರೋದು ಅಷ್ಟೇ ಮತ್ತೆ ಸಾಮಾಜಿಕ ದ ಜಲತಾಣಗಳ ನೋಡಿರೋದಷ್ಟೇ ಅಂತೀರಾ ಅಂದ್ರೆ ನೀವ
ಹ್ಮ್ ಹ್ಮ್ ಹೌದು ನನಗೂ ಇಷ್ಟನಿ ಆತರ ಹೋಗ್ಬೇಕಂದ್ರೆ ಸದ್ಯಕ್ಕೆ ಅನುಕೂಲಗಳು ಆತರ ಆ ತರ ಆಗ್ತಾ ಇಲ್ಲ
ಹ್ಮ್ ಮತ್ತೇನ್ ವಿಶೇಷ
ಮತ್ತೆ ಎಂತದ ಇಲ್ಲ ನಿಮ್ಮ ಕಡೆ ಏನಾದ್ ವಿಷ ಇದ್ರಿ ನೀವು ಹೇಳ್ರಿ ನಾ ಕೇಳ್ತೀವಿ
ನಮ್ದು ಏನಂತಂದ್ರೆ ಸದ್ಯಕ್ಕೆ ಹ್ಮ ಇವಾಗ ಏನಿಲ್ಲ ಮುಂದೆ ಮುಂದಿನ ತಿಂಗಳ ನಮ್ಮ ಹಿಂದೂ ಸಂಪ್ರದಾಯ ಇಲ್ಲಿ ಎಲ್ಲಾ ಹಬ್ಬಗಳು ಶುರುವ ಆಗುತ್ತೆ ಇತ್ತಲ ಹ್ಮ ಒಂದೊಂದೇ ಒಂದೊಂದೇ ಹ ನಾ ಬರ ಲಕ್ಷ್ಮಿ ಹಬ್ಬ ಅಂದ್ರೆ ವರ ಲಕ್ಷ್ಮೀ ದೇವ್ರನ ಅಂದ್ರೆ ಮನ ಕೆಲವರೆಲ್ಲ ತರಲ್ಲ ಹಂಗ ಏನ್ ಕೂಡ್ಸೋದಿಲ್ಲ ಸುಮ್ನೆಮ್ಮ ಅಂದ್ರೆ ದೇವ್ರ ಮನೇಲಿ ಒಂದ್ ಒಂದ್ ತಟ್ಟಲಿ ಒಂದ್ ಐದ್ ತರ ಪಳಹಾರ ಇಟ್ಟು ಅನ್ನ ಗುಡಿನ ಆ ಒಬತ್ತು ಮಾಡಿರ್ತೇವೆ ಹೋಳಿಗೆ ಹೋಳಿಗೆ ಅ ಮಾತ್ರ ಅಲ್ಲಿ ದೇವ್ರಗೆ ನೈವೇದ್ಯಕ್ ಅಂತ ಇಡ್ತೇವಿ ಅಷ್ಟೇ ಹ ಪ್ರತ್ಯೇಕವಾಗಿ ಹ ಕೂಡಿಸ್ತಾರಲ್ಲ ಆತರ ಏನ್ ಮಾಡೋದಿಲ್ಲ ಸುಮ್ನೆ ಹಂಗ ಮಾಡಿ ಹ ಹ ಹಾ ಸಂಜೆ ಹಂಗೆ ಅದಷ್ಟೇ ವೆನ್ ಇದು ಗಣೇಶ ಹಬ್ಬ ಅಂತ ತದ್ರೆ ಜೋರೆ ನಮ್ಗೆ ಅಂದ್ರೆ ಅದೊಂದು ನಮ್ಮನೆ ದೇವ್ರ ಹಬ್ಬ ತರ
ಹ್ಮ
ಅದು ಹಾ ಅದು ಅದು ಸ್ವಲ್ಪ ಅಂದ್ರೆ ಅದೇ ಬೇರೆ ತರ ಆಹ ಎಲ್ಲಾ ದುಕ್ಕು ಹೋಲ್ಸಿದ್ರೆ ಇದು ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀವಿ ಅಂತ
ಯಾವುದು ವರಮಹಾಲಕ್ಷ
ಅಲ್ಲ ಅಲ್ಲ ಗಣೇಶ ಚತುರ್ಥಿ
ಹೌದಾ ಸರಿ ಸರಿ ಎಲ್ಲರ ಕಡೆ ಒಂದೊಂದು ಜರ ಮಾಡ್ತಾರೆ ಬಿಡಿ
ಹೌದು
ನೀವು ಅದಕ್ಕೆ ಏನು ಗ ಗಣಪತಿನ ಕೂರಸದ್ರೆ ಏನು ಊಟ ಮಾಡ್ತೀರಾ
ಕಡುಬು ಕಡುಬು ಅನ್ನರಸಮ ಆ ಪಲಾವ್ ವಡೆ ಆ ಹೆಸರುಬೇಳೆ ಈತರನೇ ಹ್ಮ್ ಹಪ್ಪಳ ಅಲ್ಯ ಆಲೂಗಡೆ ಬೆಳೆಯೋದ್ರಿಂದ ನಮ್ ಕಡೆ ಪ್ರತಿಯೊಂದ ಹಬ್ಬಕ್ಕೂ ಆಲೂಗಡೆ ಪಲ್ಯ ಅನ್ನೋದು ಇದ್ದೇ ಇರುತ್ತೆ ಹಾ ಹಾ ಅ ಆದ್ರೆ ಇವಾಗ ಕಡುಬ ಮಾಡಿರೋದ್ರಿಂದ ಬೇರೆ ಏನು ತರ ಪಾಯಸ ಆಗ್ಲಿ ಏನೇ ಬೇರೆ ತರ ಏನು ಮಾಡೋದು ಲ್ಲ ಕಡ್ಬಂದೆ ಮಾಡ್ತೀವಿ
ಹೌದೌದು
ಹೌದು
ಮತ್ತೆ ಕಡುಬು ಅಂದ್ರೆ ನೀವು ಯಾವ ಕಡುಬು ಮಾಡ್ತೀರಾ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ ಕೆಲಬ ಹಲಸಿನಿಂದ ಮಾಡ್ತಾರೆ
ಹ ಹೌದ ಹೌದಾ ಕೈಕಾರಬ
ಹಾ ಕುೂ ಹೆಂಗ್ ಮಾಡ್ತೀರಾ ನೀವು
ಏನನ್
ಅದು ನಮ್ಮ ಕಡೆಗೆ ಎರಡು ಈ ತರ ಮಾಡ್ತಾರೆ ಎಣ್ಣೆಯಲ್ಲಿ ಹರಿತಾರೆ ಇನ್ನೊಂದು ಹ್ಮ ಮುದ್ದೆ ಮುದ್ದೆ ತರ ಮಾಡಿ ಮಾಡ್ತ ಸರಿ
ಹಾ ನಾವ್ ಈ ತರ ಮುದ್ದೆ ತರ ಮಾಡಿ ಮಾಡ್ತಾರಲ್ಲ ಅದೇ ತರ ಮಾಡ್ತೀವಿ ಅಂದ್ರೆ ಅದು ಕಡಲೆ ಬೀಜ ಕಡಲೆ ಆ ಕಡಲೆ ಬೇಳೆ ಎಲ್ಲಾ ಕೊಂಡು ಪುಡಿ ಮಾಡ್ಕೊೊಳ್ಳೋದು ಅದಕ್ಕೆ ಕೆ ಸಕ್ಕರೆ ಇಲ್ಲ ಬೆಲ್ಲ ಮಿ ಮಿಸ್ ಮಾಡಕು ಅದಕ್ ಸ್ವಲ್ಪ ಕೊಬ್ಬರಿ ತುಪ್ ಕೊಂಡು ಅಂದ್ರೆ ಏನ್ ಗೊತ್ತಾ ಆ ಒಣಕೊಬ್ಬರಿ ಹಾಕಿದ್ರೆ ಸ್ವಲ್ಪ ದಿನ ತುಂಬಾ ದಿನ ಇರುತ್ತೆ ಅದನ್ನ ಅದೇ ಪುಡಿನ ಬೇಕಂದ್ರೆ ನಾವು ಕರ್ಜಿಿಕಾಯಿ ಮಾಡೋದಕ್ ಸಹನು ಉಪಯೋಗ್ಸ್ಕೊಬಹುದು
ಹಾಗೆ ಹಾಗೆ ಒಂದರಿಂದ ಎರಡು
ಹ್ಮ ಹೌದು ಇದು ಇದು ಒಂದೇ ಅಂತಂತಂದ ಹ ಕರ್ಚಿಕಾಯಿ ಅಂತ ಉಟ ಹ ಇದಕ್ಕೆ ಒಣಕೊಬ್ಬರಿ ಹಾಕೊಬೇಕು ಇದು ಹಸಿ ಕೊಬ್ಬರಿ ಹಾಕೊಂಡ್ರೆ ಬೇಗ ಕೆಡುತ್ತೆ ಆಮೇಲೆ ಕಡುಬೆ ಏನಂತ ವಂದದಿನ ಇಲ್ಲಾ ಹ ತುಂಬಾ ಅಂತಂದ್ರೆ ಒಂದು ಮಧ್ಯಾಹ್ನ ಅರೆ ಇರುತ್ತ ಅಷ್ಟೆ ಒಂದ್ ದಿನ ಒಂದು ಆ ಮಾರ್ನೇ ದಿನ ಒಂದ್ ಮಧ್ಯ್ಯಾಂದವರೆಗೂ ಇರಬೋುದು ಅಷ್ಟೇ ಅದ ಕರ್ಜಿಕಾಯಿ ಅದೇ ನಾವು ಕರ್ಜಿಕಾಯಿ ಮಾಡ ಅದು ಒಂದ್ ಎರಡ್ ತಿಂಗಳ ಯಾಕಂದ್ರೆ ಎಣ್ಣೆ ಎಲ್ಲಿ ಕಡ್ ಇರ್ತೀವಲ್ಲಾ ಅದೇನ್ ಕೇಳೋತೀರಿ ಹ್ಮ
ಸರಿ ಸರಿ
ಮತ್ತೆ
ಹೇಳ್ಬೇಕು ನೀವೇ
ಮತ್ತೆ ಏನಿಲ್ಲ
ನಮ್ಮದ ನಮ್ಮ ಮಕ್ಕಳನ ಅಷ್ಟೇ ಮಾಡೋದು ನಾವು
ಹೌದಾ
ಹೌದು
ಮತ್ತೆ ನಿಮ್ಗೆ ಯಾವ್ದಾದ್ರು ಬೆಟ್ಟಗಳು ಹತ್ರ ಇದಾವ ಅಂದ್ರೆ ಯಾವತ್ತಾದ್ ಬೆಟ್ಟ ಹತ್ತಿದೀರಾ ಆಹ ಅಲ್ಲಿ ಅಂದ್ರೆ ಬೆಟ್ಟ ಎಲ್ಲಾ ಹತ್ತದೆಲ್ಲ ಒಂಥರ ಚೆನ್ನಾಗ್ ಅನ್ಸುತ್ತಲ್ಲ ಒಂದು ಅದೇ ಬೇರೆ ತರ ಸಂತೋಷ ನೀಡುತ್ತಲ ಆತರ ನೀವೆ ಎಲ್ಲಾದ್ರೂ ಹೋಗಿದ್ದೀರಾ ಹಾ ಹ್ಮ್
ಆದರೆ ಈ ನಮ್ಮ ಕಡೆ ಎಷ್ಟೊಂದು ಬೆಟ್ಟಗಳು ಇಲ್ಲ
ಹ್ಮ ಹಾ
ಹ್ಮ
ಹ್ಮ್ ಹ್ಮ್ ಆಮೇಲೆ ಅಂದ್ರೆ ಇವಂಗ ಮಳೆ ಬಂದಾಗ ಕೆರೆಗಳೆಲ್ಲ ತುಂಬ ತುಂಬ ಹೋಗುತ್ತಾ ಇಲ್ಲ ಏನು
ಜೋರಾಗಿ ಬಂದ್ರ ಕೆರೆ ಹಣ್ಣಗಳು ತುಂಬ ಮತ್ತೆ ಇಲ್ಲಾ ಅಂದ್ರೆ ತುಂಬೋುದಿಲ್ಲ
ಹಾ ಹೌದು
ನೀನು ಇನ್ನನ್ ಈ ಸಲ ಏನು ಜೊತೆಗೆ ಮುಂಗಾರು ಶುರುವಾಗಬೇಕಾಗಿತ್ತು ಈ ಸಲ ಇನ್ನೂ ಆಗಿಲ್ಲ ಮಳೆ ಗಯ ಮತ್ತ ಏನ್ ಮಾಡ್ತಾರ ನಮ್ಗೆ
ಹೌದು
ಹ್ಮ್
ಹೌದು ಮಳೆಯಲ್ಲ ಬೇರೆ -ಬೇರೆ ತರ ಅಂದ್ರೆ ಒಂದೊಂದು ಸರಿ ಬರೋದು ಕೂ ಒಂದೊಂದು ಹೆಸರು ಇದೆ ಅಲ್ಲ ನಾನು ಇತ್ತೀಚಗ ಒಂದು ಸ್ಥಳಕ್ ಹೋಗಿದ ಅಲ್ಲ ಒಂ ತರ ಕೃಷಿ ಮೇಳೋ ತರ ಮಾಡ್ತಾರೆ ಅಲ್ಲಿ ನೋಡಿದ್ದು ಅಲ್ಲಿ ಅಂದ್ರೆ ಹ್ಮ ಅನುರಾಧ ಹಹ ಇನ್ನೇನು ಮಳೆಗೆ ಬೇರೆ ರೇವತಿ ಏನೇನು ಹೆಸರುಗಳು ಇದ್ದಾವೆ ಅಂದ್ರೆ ಅದ್ರ ಬಗ್ಗೆ ಎಲ್ಲಾ ಇತ್ತೀಚೆಗೆ ಗೊತ್ತಾಗತ್ತು ನಂಗಗು ಓಹ ಅಂದ್ರೆ ಮಳೆಗೂ ಒಂದೊಂದ್ ಹೆಸರು ಇದೆ ಆ ಮಳೆ ಮ ಅದಂದ್ರೆ ಅದರಿಿಂದ ಬೇರೆ -ಬೇರೆ ಅಂದ್ರೆ ಪರಿಣಾಮಗಳು ತೊಂದರೆಗಳ ನಾವು ಅನ್ಭೋಗ್ಸ್ಬೇಕಾಗುತ್ತೆ ಅನ್ನೋದ ಅದೇ ಗೊತ್ತಾಗಿತ್ತು
ಹೌದು
ಹ
ಸರಿ ಸರಿ ನೀ ನಾವು ಮತ್ತೆ ನಿಮ್ಮ ಧನ್ಯವಾದಗಳು
ಹಾ ಧನ್ಯವಾದಗಳು
ಹ್ಮ್ ಸರಿ ಹ ಸರಿ
ಸರಿ ಇರ್ತೀವಿ
ಹಾ ಸರಿ